ಹಲೋ
ಹಲೋ ಹ್ಮ್
ನ್ ಕೇಳತದ
ಕೇಳ್ಪಾ ಕೇಳ್ತ
ಸಲ್ಲಪುರ ಯಾವಗ ಬಂದ
ಹ್ಮ್
ಸೋಲಾಪುರಂದ ಯಾವ ಬಂದಿ
ಬ ಹಟತ
ಒಂದು ಗಂಟೆ ಆಯ್ತಾ
ಒ ಗಂಟೆ ಆಯತ ಬ ಒಂದ ಒಂದು ಗಂಟೆ ಆಯ್ತು ಒ ಗಂಟೆಗೆ ಒಂದರ ಆತ್ತು
ಹ್ಮ್ ಹ್ಮ್ ಟ್ರೈನ್ ಬದಾ ಬಸ್
ಹ ಟ್ರೈನಿಂಗ್ ಹೋಗಿದ್ದು.
ಟ್ರೈನಾ ಹ್ಮ್ ಹ್ಮ್ ಎಷ್ಟು ಟಿಕೆಟು ಟ್ರೈನ್ಗೆ
ಎಂಬತ್ತು ರೂಪಾಯಿ.
ಎಂಬತ್ತಾ ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಕೌಂಟ್ ರಲ್ಲಿ ತಗೊಳ್ಬೇಕಾ ಟ್ರೈನ್ ಟಿಕೆಟ್.
ಹಾ ಕೊಂಡ ಕೊಂಡ್ರಲ್ ತೋಗಬೇಕು.
ಹ ಹಾ ಅದು ಟಿಕೆಟ್ ನಿಮ್ಮತ್ರನ ಇರರ್ಬೇಕು ಅಲ್ಲಿ ತಗೊಂಡಾಗ. ಟಿಕೆಟ್ ಎಲ್ಲಿ ತಗೋಬೇಕು ಹೊರಗಡೆ.
ಅಲ್ಲೇ ಕೊಡ್ತಾರೆ ಟಿಕೆಟ್.
ಅದೇ ಅಲ್ಲೇ ಇದ್ರೊಳಗೆ ಸ್ಟೇಷನ್ ಒಳಗ
ಹಾ ಕೌಂಟರಲ್ಲೆ ಕೊಡ್ತಾರೆ ಹ ಸ್ಟೇಷನ್ ಹತ್ರ.
ಹಾ ಹಾ ಮತ್ತೆ ಇದು ಅದೇನ್ ಚೆಕ್ ಮಾಡಲ್ಲ ಟಿಕೆಟ್ ಇಲ್ಲ ಅಂದ್ರೆ ಹಂಗೆ ಇರ್ತಾರಲ್ಲ.
ಬರ್ತಾರೆ ಹಿಡಿತಾರೆ ಹಿಡಿದ್ರೆ ಮತ್ತೆ ದಂಡ.
ಎಷ್ಟು ದಂಡ ಆಗ್ತಾರಣ್ಣಾ.
ಅ ಜಾಸ್ತಿ ಆಗ್ತಾರೆ ಹೋದ್ರ್ಕೊಂಡು ಡಬಲ್ ಆಗ್ತಾರೆ
ಹೌದಾ
ಹ್ಮ್
ಹಾ ಹಾ
ಜಾಸ್ತಿ ಬರಲ್ಲ ಬಟ್ ಬರುತ್ತೆ ಅನ್ನೋ ಭಯ ಅಷ್ಟೇ.
ಸುಮ್ಮ್ನೆ ಏನ್ ಎಂಬತ್ ರೂಪಾಯಿ ಕೊಟ್ಟ ತಗೊಂಡ್ ಬಿಡಬೇಕು ಸುಮ್ನೆ ಏನು.
ಹಾ ಏನಾಗುತ್ತೆ ನಾವುನೂ ನಾನು ಜಿ ಎಸ್ ಟಿ ಕಟ್ಟಿದಂಗ ಆಗುತ್ತಲ್ಲ ಗೌರ್ಮೆಂಟ್ಕೆ.
ಹ ಆಗುತ್ತೆ
ಹ್ಮ ಮತ್ತೆ ತಗೋಬೇಕು ಮತ್ತೆ ನಾವ್ ಓಡಾಡ್ತೀವಲ್ಲ ಮತ್ತ್ ನಾವ್ ತೊಳಿಯಲ್ವಾ ಮತ್ಯಾರ್ ತಗೊಂತರೆ ಅಂತ ಹೇಳಿ ಸುಮ್ನಾಗ್ ಬೇಕು. ನಾವು ಓ ಸಾಲಿ ಓದ್ತಾರೆ ಈ ತರ ಮಾಡಿದ್ದಾರೆ ಸಾಲಿ ಊರ್ನವರು ಯಾವತರ ಮಾಡ್ಬೇಕು.
ಹ್ಮು
ಹ್ಮ್ ಬೇಡ ಬರ್ ಆ. ಆಯ್ತಾಯ್ತು ಬ ಬರ್ತ್ನಲ್ಲಿ ಹಾ.
ನೀ ತಗೊಂಡಿದ್ದೇನೆ ಟಿಕೆಟಾ.
ಹಾ ಇಲ್ಲಿ ಹೋದ್ರೆನು ತೋನ್ಅಟ್ಟಗಟ್ಟು ತೊಯ್ತೀನಿ.
ಅಲ್ಲ ಅದ್ರ ಅಲ್ಲೂ ಚಿಕ್ಕ ಹುಡುಗನು ಕರ್ಕೊಂಡ ಹೋಗ್ತೇನಲ್ಲಾ.
ಹೌನ್ ದಿಲ್ಲಪ್ಪ ಅವಂದಿಲ್ಲ ಅವಂದ್ ಸಣ್ಣಗಿದಾನಲ್ಲ ನಡೆಯುತ್ತೆ.
ಮ ಶ್ರೀ ಟಿಕಿಟ್ಟ
ಹಾ ಒಂದು ಫೀ ಇರ್ತ್ತ ನಡೀತ ಸಣ್ಣ ಅದಲ್ಲ ನಡೀತ್ತೆ ಅವು
ಹೌದಾ
ಹ್ಮ್ ಹೌದೇನೆ ಎಲ್ಲಾಮು
ಅದೇ ಕೇಳ್ದೆ
ಇಲ್ಲ ಅವನು ನಡೆಯುತ್ತೆ ನಂದು ಕಂಪ್ಯೂಟರ್ ವೊರ್ಲವಕ್ಕು.
ಹೋ ಹೋ
ಏನ್ ಮಾಡುಡ್ತದೆ.
ಏನಿಲ್ಲ ಸುಮ್ಮನೆ ಮಲ್ಕೊಂಡಿದ್ದೆ ಮನೇಲಿ.
ಹೌದಾ
ಹೋ ಹ್ಮ
ನಾನ್ ಹಂಗೆ ಮೋ ಮೋ ಮನೇಲಿ ಮನ್ಸ್ ಬರ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಬಂದಿರದು ಸುಮ್ಮನೆ ಮನೇಲಿ ಕುಂತ ಏನ್ ಮಾಡ್ಲಿ. ಇವತ್ತು ನನಗೆ ಕೆಲ್ಸ ಇದೆಯಲ್ಲಾ. ಮಾಡಿದ್ರೆ ಒಂದ್ರೆಡು ದಿನ ಮಾಡ್ತೇನಿ ಲಾಸ್ಟ್ ಆಮೇಲೆ ಮಾಡದಾಗಲ್ಲ ಕೆಲ್ಸ.
ಒಬ್ಬನೇ ಬಂದಿದ್ಯೇನೋ.
ಇಲ್ಲ ಅಪ್ಪ ಅಮ್ಮ ಚಿಕ್ಕಮ್ಮ ನಾನು
ಹ ಹಾ
ಹ್ಮ ಎಲ್ರುೂ ನಾಕೈ ಜನ ನಾಕು ಜನಮ ಇದವಿ
ನ ಕ್ಲಾಸ್ದ
ಚಲ ಆಗಿದ ಇನ್ನೊಂದು ಹೊಲ ಇದ್ದ
ನಿಮಾಲಾನ
ಇಲ್ಲ ಇದ್ರ ಒಂದ್ ಎಕರೆ ಇ ಸ್ವಲ್ಪ ಒಂದ್ ಹೊಲ ಆಯ್ತು ನಾಲ್ಕ ಐದ ಐ್ ಎಕರೆ ಇದಿದ್ದು
ಹ್ಮ ಹ
ಇನ್ನೊಂದೊಲ ಇದೆಯಾ ಅದು ಅದುಗ ಮಾಡ್ತಾ ಇದಿದ್ದೀವಿ ಅದೇನಲ್ಲ ಅದ ಮಳೆ ಬಂದ ಮೇಲೆ ತಿಗಬೇಕು ಇದೊಂದು ಇನ್ನೊಂದು ಇವಲ್ಲ್ಲಿ ನಾಕ ಸಾಲ ಇದೆ
ಹ
ಅಸ್ಟ್ ತೆಗೆಬಿಟ್ಟು ಸೆಕಂಡ್ ವಿಚಾರ ಅದು ಅವೆಲ್ಲ ತೆಗಬೇಕ ತೆಗಬಾರಡ್ದ ನ ಅದು
ಹಾ ಹಾ
ಹ್ಮ್
ಗಿಡ ಏಟು ಏಟು ಅದವ ಏನು ತಿಗಳು
ಹಾ ಅತ್ತು ಕಡೆ ಏನ್ ನಾ್ದಲ್ಲಪ್ಪ ಸರಿಯಾಗ ನಾಟಿಲ್ಲ ಮಳೆ ಬರ್ತಾ ಎಲ್ಲ
ಎಷ್ಟಟ್ರೇಲಿಯದಾವ
ಹಾ
ಎಷ್ಟರಲ್ಲಿದವ ಇನ್ನ
ಎಷ್ಟು ಎಕ್ರೆ ಅದನಿ
ಇದೆ ಎಲ್ಲಿ ಗಿಡದಾಗ ಎಂಗ ಇರ್ತಾವಲ್ಲ
ಎಷ್ಟ ಎಲ್ಲಿ ಅಂದ್ಯಾ
ಹ್ಮ
ಏ್ ಬರೀ ಎರಡ್ ಮೂರ ಎಲ್ಲ ಇದೆಪ್ಪ ಸಣ್ಣ ಚಿಕ್ಕದಿದೆೆಯ ಪೂರ ಸಣ್ಣದ ಇದೆ ಪ ಲೋಚ್ಕದರ್
ಹ್ಮ್
ಏನ್ ಮಾಡಕ್ ಆಗಲ್ಲಪ್ಪಾ ಅನಿವಾರ್ಯ ಏನ್ ಮಾಡ್ತಿ ಅಂತ ಭೂಮಿ ತಾಯಿನೇ ಕೈ ಇಡಿವಳ್ಳು ಅಂದ್ರೆ ಏನ್ ಮಾಡಕಾಗುತ್ತೆ
ಏ ಮಾಡದು ಮಳೆನೇ ಇಲ್ವಲ್ಲ
ಮಳೆನೆೆಲ್ಲ ಗುರು ಏನ್ ಮಾಡ್ಬೇಕಂತ ಗೊತ್ತಾನೆ ಆಗವಲ್ದು
ಏನಾದ್ರೂ ಮಾಡಂ
ಹ್ಮ್
ಹ
ಗಾಳ ಈ ಕಡೆ ಹೋತದ ಈ ಕಡೆ ಬರ್ತ ಎದುರು ಬರ್ತದ ಊನ್ರಿ ಬರ್ತೀನಿ ಎ ಇಲ್ಲ ಇಲ್ಲ ಊನ್ರಿ ಊಟ ಮಾಡ್ಕ್ ಕ ಕರಿತಾ ಇದಾರೆ ನಾ ಊಟ ಮಾಡಿ ಬಂದಿದ್ದೀನಿ ಆಲ್ರೆಡಿ
ಹೌದಾ ಏ ನೀವು ಫಸ್ಟ್ ಗೆ ಬಂದಿದ್ರಲ್ಲ ಅವತ್ತ
ಹಾ
ಇವರು ಬರಾಟಿಗೆ ಅವಲಕ್ ಬಂದಿದ್ರು
ಅವರು ಅವಾಗ ಬೆಳಿಗ್ಗೆ ಬಂದಿರೋದು
ಹೌದಾ
ಹಾ ಬೆಳಗ್ ಬಂದರೋದ ಅವರುನಾ ಈಗ ಬಂದೆ ಅಲ್ಲ ಸುಮ್ನೆ ಮನೇಲಿ ಕುಂತು ಏನು ಮಾಡ್ಲಿ ಇವತ್ತೊಂದಿಸ ಅಂತ ಬಂದಿರದು
ಹಾ ಹಾ
ಸುಮ್ಮನೆ ಫೋನ್ ನೋಡತಾ ಕಳಿತೀವಿ ಮನೇಲಿ ಆದ್ರೆ ಇಲ್ಲಿ ಬಂದ್ರೆ ಸದಿಯನ ಆಗುತ್ತೆ ಹೊಲದಲ್ಲಿ ಅಂತ ಬಂದಿರದು
ಹ ಹ
ಸದಿ ತೆಗೀತಿವಿ ಎಲ್ಲಾ ಏನ್ ಬೆೇಕಾದ ಮಾಡ್ತವಿ ಕೆಲ್ಸ ಕೊಟ್ರೆ
ಹ್ಮ
ವ್ಯವಹಾರಾನೇ ಇರಲ್ಲ ಕ್ಕದರಲ್ಲಿ
ಹೌದ
ಮತ್ತೇನ್ ಮಾಡ್ತರಿ ಗುರು ಮಧ್ಯಾಹ್ನ ಊಟ ಮಾಡಿಲ್ವಾ ಏನ ಹೌದಾ ಮಧ್ಯಾಹ್ನ ಊಟ ಮಾಡಿಲ್ವಾ
ನಾಡ್ದ
ಆವಾಗ ಮಾಡಿದಿಯಾ
ಹ್ಮ
ಹ್ಮ್ ಏನ್ ಮಾಡಿದ್ದಿ
ಅನ್ನ ಮತ್ತೆ ಬದನೆಕಾಯಿ ಪಲ್ಯ ಮಾಡಿದ್ರು
ಹಾ ಕುಡಿತೀನಿ ಕುಡಿ ಕುಡಿ ಏನ ಏನ್ ಗುರು
ಅದೇ ಬದನೆಕಾಯಿ ಪಲ್ಯ ಅನ್ನ ಮಾಡಿದ್ರು
ಬದನೇಕಾಯಿ ಪಲ್ಯಮಾಡಿದರಾ
ಹ್ಮ
ಹ್ಮ್ ಹ್ಮ್
ಅಷ್ಟೊಂದ ಅಷ್ಟ ಆಾಗಿಿಲ್ಲಲ್ಲ ನನ್ಗೆ
ಹ್ಮ್
ಅಶ್ವಾಗಲ್ಲಲ್ಲ ಸು ನಾನೆ ಮಾಡಿದ ಸ್ವಲ್ಪ
ಹ್ಮ
ಹಾ
ಮತ್ತೆ ಆಷ್ಟಲ್ಕ್ ಹೋಗಲ್ವಾ
ಹ ಬತ್ತು ನಾಳೆ ಹೊತಲ್ಲ ಜಾಣ
ಹೌದಾ
ಹಾ
ಹ್ಮ್ ಹ್ಮ್
ಸ್ವಲ್ಪ ಅದೇ ಕೆಲ್ಸ ಇದಲ್ಲ ಇದಕ್ಕ ಹೋಗ್ರ ಬಸಗೆ
ಕಷ್ಣನ್ ಕಮಿ ತೊಂಬರಲಿಕ್ಕಕ್ಕೆ
ಹ್ಮ್ ಅದ ಸಮ್ಮ್ಯಾನೇ ಹೋಗ್ತಿ ನಮ್ಮ್ ಅಕ್ಕರ್್ದ ಸ್ವಲ್ಪ ಅದ ಕಡೆ ಕೆಲ್ಸ ಅವ
ಹ್ಮ್
ಹಟ್ಟ ಮಸ ಹೋಗ
ಹ್ಮ್ ಹ್ಮ್
ಹಾ
ನೀನ್ ಲೇಬರ್ ಕಡೆಿದ್ದೇನಾ
ನವಾ ಕಡ ನ ಕೆಲ್ಲ
ಮನೇಲಿ ಒಂದು ಲೇಬರ್ ಕಡೆದೆ ಅದಕ್ ಸ್ಕಾಲರ್ಶಿಪ್ ಜಾಸ್ತಿ ಬರುತ್ತೆ ಅಂತ ನಮ್ದು ಗೆ ಗೆಳೆಯರು ಹೇಳ ನಮ್ದು ಎಲ್ಲಲ್ಲಿ ಅವ್ರ ಕಾಡು
ಹಾ
ಬಟ್ ನಮ್ಮ ಅಮ್ಮ ಅಂದರು ಕೆಲ್ಸ ಮಾಡ್ತಾರೆ ಬಟ್ ಲೇಬರ್ ಕಡೆ ಇಲ್ಲ ನಮ್ದು ಅದೇ ನಮ್ಗೆಳರ್ ಲೇಬರ್ ಕಡ್ ಮಾಡಿಸಿದಾರಂತೆ ಅವರು
ಹಾ
ಅದಕ್ಕ ಸ್ಕಾಲರ್ಶಿಪ್ ದುಡ್ಡು ಜಾಸ್ತಿ ಬಳತ್ತಪ್ಪಾ ಅಂತಂತಂದ್ರು ಅದಲ್ಲಿಂತ ವಿದ್ಯಾರ್ಥಿಗಳಿಗೆ ಎಲ್ಪ್ ಇದೆ ಅಂತ ಜಾಸ್ತಿ ಅದೇ ಮಾಡ್ಿಸ್ಿಲ್ಲ ಅಂತ ಕೇಳ್ದಿದೆ
ಹ
ನಮ್ ನಮ ನಮತ್ರ ಇಲ್ಲಪ್ಪಾ ನಮ್ದನೆಲ್ಲ ಹ್ಮ್ ಸರಿ ಕೇಳಸ್ತಲ್ಲ
ದ ಮಾಡ್ಸಿದೇವಿ ನಾನನ್ಂದ ಮಾಡ್ಸತಲ್ಲ
ಹೌದ
ಹಾ
ಹ್ಮ್ ಹ್ಮ್
ಊಟಾದ್ ಮಾಡ್ಬಂದ್ರ ಎಲ್ಲ ಒಲಕ
ಮಾಡಿ ಬನ್ನಿ ಮಾಡಿ ಬನ್ನಿ ಮಾಡ್ರಿ ಹ ಆಮೇಲ್ ಮಾಡತ್ ಮಾಡ
ಊಟ್ ಕರ್ತೇದ್ರಮ್ಮ
ಹೌದ
ಹ್ಮ್
ಹ್ಮ ನಾನು ಅದೇ ಟೈಮೇಲೆ ಫೋನ್ ಮಾಡಿದೆೇನೆ ನಿಮ್ಗೆ
ಹ್ಮ್
ಒಟ್ಟು ಟೈಮ್ಲ ಫೋನ್ ಮಾಡಿದೆೇ ನಾವ್ ನಿನ್ಗ
ಹ ಇಲ್ಲಲ್ಲ ಅಂಗೆನಿಲ್ಲ
ಹಾ ಊಟ ಮುಗಿಸ ಮುಗಿಸ ಮಂಡಿನನಿ ಯಾವಾಗೆ ಅದು ಪೂರಿ ತುಂಬಿದನ ಹೊಟ್ಟೆ ತುಂಬಿ ಹೊಟ್ಟೆ ತುಂಬಿರ್ಲಿಲ್ಲ
ಹ ಹಾ
ಅದಕ್ಕೆ ಮತ್ತೆ ಮನೆಗ ಬಂದ್ ಅನ್ನ ಸಾಂಬಾರು ಊಟ ಮಾಡಿ ಬಂದೆಗ ಜಸ್ಟ್ ಊಟ ಒಂದ ತಾಸ ಆಯ್ ಒ ಒಂದು ಎಷ್ಟ ರೀ ಟೈಮು
ಸಿದ ಟೈಮ್ ಎಷ್ಟ ಇದೆ
ಎರಡು ನಲ್ವತ್ತು
ಎರಡು ನಲ್ವತ್ತ ಬರಿ ಎರಡು ತಾಸ ಆಯ್ತು ಬಂದು
ಹಾ
ಹ್ಮ್
ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತಾರೆ ಮನೆಗೆವತ್ತು
ಹಾ
ಮನೆಗೆೇನಾ ಇನ್ನೊ ಒಂದ್ ನಾಲ್ಕು ಸಾಲ ಇದೆ ನಾಲ್ಕ್ ಸಲ್ ತೆೆಗೆದು ಹೋಗಂಬಂದ್ರೆ ಜಲ್ಲಿ ಆಗುತ್ತಾ ಒಲ ಬ ಬ ಇನ್ನೊಂದು ಬಾಸು ಒಲಗೆ ಇದ್ರ ಪಕ್ಕದಲ್ಲೇ
ಹ
ಅದು ಮಳೆ ಬಂದ್ಮೇಲೆ ತೆಗಂತ ಅಂದ್ರು ಬಟ್ ಇವತ್ತ ತೆಗಮಂತಂದ್ರೆ ಲೇಟ್ ಆಗುತ್ತೆ ಆರು ಗಂಟೆ ಆಗುತ್ತೆ ಇಲ್ಲಾಂದ್ರೆ ನೋ ವನ್ ತಾಸಲ್ಲಿ ಹೊಲ ಆಗುತ್ತೆ
ಹೌದಾ
ಹ್ಮ್
ಹ್ಮ್ ಮತ್ತೆಳ್ಬೇಕಪ್ಪಾ ನಿಗೆ ಹಾ
ಅಂದೇ ಏನ್ ಮನೆ ಕಚಪ್ಪಾಂತ ದಸ
ಏನಂತ ನ್ ಕೇಳ್ತಲ್ಲ ಸರಿಯಾಗಿ ಗೆಳೆಯ ಫೋನ್ ಮಾಡಿನ
ಇಲ್ಲ ಮಾಡಿಲ್ಲ
ನಮ್ಗೆಳೆಯ
ಇಲ್ಲ ಅಲ್ಲ
ಅಡಿಲ್ವಾ
ಹಾ ಹನಾ ಆಗಳ ಮೆಸೇಜ್ ಹಾಕಿದ್ದ ಯಾಟ್ ಆಸ್ಲ ಅಂತ ಹಾಕಿದ್ದ
ಹ ಹಾ
ಇದ್ ಮಾಡಿದ ಅವನ್ ಕಟ್ ಮಾಡಿದ
ಹ ಹಾ
ಹ ಎಮ್ ಕಾಲ್ ಬ್ಯಾಕ್ ಲೆಟರ್ ಅಂತಂತಾಕಿದ್ದ ನನ್ ಗೊ ಗೊತ್ತಾಯ್ತು ಅವ್ನ್ ಆಮೇಲೆ ಮೆಸೇಜ್ ಹಾಕಿದ್ದ ದಯಾಟ ಆಲ್ ಅಂತ ಆಮೇಲೆ ಪುನಃ ಆಚಿಲ್ಲ ಯಾಕ ಬಿುಡ ಅಂತ
ಹೌದಾ
ಚಿನ್ನ ನಾಲ್ಕೈದು ತಾಸಸ ಮಾತ ಎರಡು ಮೂರು ತಾಸಸ ಮಾತಾಡ್ತಾನೆ ಅವನು
ಹ್ಮ ಹಾ
ದೆಲ್ಲ ಜಾಸ್ತಿ ಹೊತ್ ಮಾತಾಡ್ಬ ಬಿಡ್ತಾನೆ ಕಾಲಲ್ಲಿ ಸುಮ್ನೆ ಆತರ ಈ ತರ ಅಂತಸ ಇದ್ದ್ದ ಇರ್ಲಾರ ದೇಳಕ್ಕೆ ಅಂತ ಸುಮ್ಮನೆ ವೇಷ್ಟ ಆಗುತ್ತ ಸುಮ್ಮನೆ ಮಾಡಲಿಲ್ಲಾನ
ಹಾ ಹಾ ಹಸ ನಾ ಮಾಡತ್ ನಾವ ಊಟದ್ ಮಾಡ
ಹೌದಾ
ಯಾರ ದೊಸ್ತ ಎಲ್ಲಿ ನೋಡಾ